ನಮಸ್ಕಾರ. ಹಲೋ,, ಊಟ-ಗಿಟ್ ಆಯ ತುಮ
ಊಟದ ಆಯ್ತ್ ನೋಡ್ರಿ ನಿಮ್ದು.
ಆಯ್ತ್ರಿ ಏನ್ ಮಾಡಿದ್ರಿ ಊಟ.
ಚಪ್ಪಾತಿ ಪಲ್ಯ ಬೆಂಡಿಕಾಯಿಪಲ್ಯ. ಅನ್ನ ಮತ್ತ ಮ ಈ ಸರ ಅವೆಲ್ಲ ಅವ ಊಟ ಮಾಡಿ ನೋಡ್ರಿ ನೀ ಆ
ಯಾವೂರಿ ನಿಮ್ದು.
ನಮ್ದ ಇಲ್ಲೆ ಜಿಲ್ಲೆ ಬಿಜಾಪುರ್, ಬಿಜಾಪುರ
ಬಿಜಾಪುರ್ ರೀ ಹೌದೇನ್ರೀ. ಹ್ಮ್, ನಿಮ್ ಕಡೆ ಎಲ್ಲಾ ಹೆಂಗೆ ಮನೆ-ಗಿನೆ ಎಲ್ಲ ಹೆಂಗ ರೀ ಕಟ್ಟೋದೆ ಎಲ್ಲ ಹೆಂಗ್ ಮಾಡ್ತೀರಿ ನೀವೆಲ್ಲಾ.
ಹೋಮ್ ಕನ್ಸ್ಟ್ರಕ್ಷನ್ಸ್. ಕನ್ಸ್ಟ್ರಕ್ಷನ್ ಡಿಪೆಂಡ್ಸ್ ಆನ್ ಈಗ ಪ್ಲಾಟ್ ಲೇಔಟ್ ಸೈಜ್ ಏನ್ ಐತಿ ಅದ್ರ ಮ್ಯಾಲ ಒಂದ ಪ್ಲಾನ್ ತೊಕೋಬೇಕ್ರಿ.
ಹೌದ್ರಾ,
ನಿವು ಅಂದಾಜು ಒಂದ ಸೈಜ್ ಹೇಳ್ರಿ ಎಷ್ಟು ತರ್ಟಿ ಫೋರ್ಟಿ, ಫೋರ್ಟಿ ಸಿಕ್ಸ್ಟಿ
ಈಗ ಅಂದಾಜ್ನ್ ಅಂದ್ರೆ ಫಸ್ಟ್ ತರ್ಟಿ ಫಾರಟಿನೇ ನಾರ್ಮಲ್.
ಹಾ ನಾರ್ಮಲ್ ನಾರ್ಮಲಿ ಹಂಗ್ ನೋಡಕ್ತ್ರ ತರ್ಟಿ ಫೋರ್ಟಿ ಸೈಜ್. ಈಗ ತರ್ಟಿ ಫೋರ್ಟಿ ಒಳಗ ಒಂದಿಷ್ಟ ಈಗ ದೇವರು ಹೇಳ್ತಾರಲ್ರಿ, ಅವ್ರ ಬಲ್ಲಿ ಹೋಗಬೇಕ್ ಫ್ಸ್ಟ್ ಅವ್ರ ಬಲ್ಲಿ ಹೋಗಿ ಒಂದ ಏಳ ಅಂತ ಹೇಳಿ ಬರ್ತಾವ್ರಿ. ಏಳು ಆಯಾಗಳೂದ್ಗ ಯ ನಮ್ ನಮ್ಗೆ ಯಾವ್ ನಮಗೆ ಅದಕ ಕರೆ ಯ ಆಯದಾಗ, ಅಂತೇಕ್ರಾವ್ ಆ ಆಯಾದಾಗ ಹೆಂಗ್ ಗೊತ್ತ ಆತ್ದ್ದ್ರ ಅವ್ರ ಆಯಾ ಹೇಳ್ತಾರಲ್ಲಿ. ಹ್ಮ್ ಹಆಯಾ ತಿಳ್ಕೊಂಡು, ಅವ್ರ ಬಲ್ಲಿ ಆಮೇಲೆ ಒಂದ್ ಸೈಜ್ ಹೇಳ್ತಾರ ಆಯದಿಂದ. ಆ ತರ್ಟಿ ಫೋರ್ಟಿ ಸೈಟ್ ಒಳಗೆ ಏನ್, ಅಷ್ಟೊಳಗೆ ನೀವು ಮನಿ ಕಟ್ಟಿರ್ಬೇಕು ಅಂದ್ರೆ ನಿಮ್ಗ ಕಡೆ ಒಳ್ಳೇದ್ನು ಆಗ್ತದ. ನಿಮಗೂ ಒಳ್ಳೆದು ಅದಕ್ಕ ಮತ್ತ ಮನಿ ಕಟ್ಟದಿದ್ರುನು ಮತ್ ಹಿಂಗ, ಮಂದಿ ಜಾಗದಾಗ ಹಾಕದೆ, ರೋಡ್ ಮೇಲೆ ಬೋರ್ ಹಾಕದೆ, ಹಂಗ ಏನು ಮಾಡಕು ಹೋಗಬರ್ದು ಮತ್, ಯಾಕಂದ್ರ ಈಗೆಲ್ಲಾ ಸೊಸೈಟಿ ಈಗೆಲ್ಲ ಕೆಟ್ಟೈತಿ.
ಹಾ ಹೌದ್ರೀ ಗೋರ್ಮೆಂಟ್ ಜಾಗದಾಗ, ಈ ಇದು ಮಾಡಕ್ ಹೋಗಬ ಹಾ ರೀ,
ಅಂದರುನು ಎರಿಯಲ್ ಅತ್ರು.
ಹಾ ರ ನಿಮ್ ಕಡೆ ಸೈಟ್ಸ್ ಎಲ್ಲ ಹೆಂಗ್ ನಡದಾವ್ರೀ. ತರ್ಟಿ ಫಾರ್ಟಿ ಸೈಡ್ಸ್ ಎಷ್ಟು ಲೆಾಕ್ ಲಕ್ಷಕ್ಕ ಸಿಗ್ತವ್ರೆ ನಿಮ್ ಸೈಡ್ ಅಲ್ಲಿ.
ಈಗ ನಮ್ಮ್ ಮನಿ ಬಸೇಸ್ಕಲ್ ಐತ್ರಿ ಬಸೇಸ್ಲ್ ಸ್ವಲ್ಪ ಮೇನ್ ರೋಡ್ ಆಗ ನಾವು ನಾವ ಎರಡ್ ಸಾವಿರ ಹತ್ರರಾಗ ತೊಂಡಿದ್ದು ಮೂರ್ ಲಕ್ಷಕ ರೀ. ಈಗ ಏನಿಲ್ಲಾ ಅಂದ್ರು ಈಗ ಟ್ವೆಂಟಿ ಫೈವ್ ಲ್ಯಾಕ್ಸ್ ಸಮೀಪ್ ಅಗತ್ರಿ ಬಟ್ಟ. ಮ ಬರೇ ಪ್ಲಾಟಿಂಗ್ದ.
ಅಂದ್ರ್ ಇವಾಗ ಇಪ್ಪತ್ತೈದ ಲಕ್ಷ
ಹಾ ರಿ.
ಅಂದ್ರೆ ಇವಾಗ ಟ್ವೆಂಟಿ ಟೂ ಲ್ಯಾಕ್ಸ್ ನಿಮಗೆ ಇಂಟ್ರ ಇದಾದಂಗ ರೀ ಲಾಭ ಅದಂಗ ರೀ.
ಪ್ರಾಫಿಟ್ ಐತ ರಿ ಮತ್ತ ಟ್ಯಾಕ್ಲ್ ಕಟ್ಟತೀವಲ್ಲ ಎಲ್ಲಂತ, ಹ್ಮ್ ಮನಿ ಐತ್ರಿ ಅದೇನ್ ಮನಿ ಬೆಳಸ್ಕರ ಮಾರ್ತ್ರಿ.
ಕಟ್ಬೇಕಲ್ರರಿ.
ಡೇಲಿ ಟ್ಯಾಕ್ಸ್ ಅದು ಇದು ಎಲ್ಲಾ ನಮ್ದು ಇದು ಬರ್ತಿರ್ತದ. ನಮ್ ಕಾರ್ನರ್ ಐತಲ್ರರಿ ಸ್ವಲ್ಪ ಅದ ಪ್ರಾಫಿಟ್ ಕಾರ್ನರ್ ಇರ್ತದ ತಿಳ್ಕೋರಿ ಎರಡು ಸೈಡ್ ರೋಡ್. ಇಲ್ಲ ಮೂರ್ ಸೈಡ್ ರೋಡ್ ಇತ್ತ ಅಂದ್ರ ಮನಿಗಳಿಗ್ ಬಾಳ ಸೆಲ್ ಆತೈತ್ರಿ ಮನಿ ಹಂಗ ಯಾಕ ಕಾರ್ನರ್ ಯಾಕ, ಹಬೇಕತ್ತಾರ ಅಂದ್ರೆ ಕಿರಿಕಿರಿ ಇರ್ಲ ಮಗ್ಲ್ಕ್ ಒಂದೇ ಮನಿ ಹಿಂದ್ ಒಂದ್ ಮನಿ ಇಷ್ಟೇ ಇರ್ತೈತಿ ಮುಂದ ಬರೇ ರೋಡ್ ಆಗ್ ಕಣೂರ್ ರೋಡ ಕ ಕಿರಿ ಕಿರಿ ಇರ್ಲ್ ಕಾರ್ನರ್ ಪ್ಲಾಟ್ ತೋ
ಹಾ ಏನ್ ನಿಮ್ ಮೇನ್ ರೋಡ್ಗ ಐ
ಈ ಕಡೆ ನೋಡಕ್ ಹ ಬಸ ಸರ್ಕಲ್ ಎಸ್ ಬಿ ಐ ಬ್ಯಾಂಕ್ ಐತ್ರಿ ಅದ್ರ ಹಿಂದ್ಗಡೆನೆ ನಮ್ಮ್ ಮನೀ.
ಹಾ ರೀ ಓ ಹಂಗಂದ್ರ ಫುಲ್ ಡಿಮ್ಯಾಂಡ್ರಿ ಹಂಗಂದ್ರ.
ಡಿಮಾಂಡ್ ಇರಂತ ನೋಡಿ ಮಾಡಿ ತಗೋಬೇಕಾಗತದ್ರಿ ಅಷ್ಟೇ. ಹಂಗು ನೋಡಕತ್ತಾರ ಮತ್ ಈಗ ಕನ್ಸ್ಟ್ರಕ್ಷನ್ ಮಾಡ್ಬೇಕಂದ್ರ ಸ್ಟಾರ್ಟ, ಕಟಿಂಗ್ ಎಲ್ಲ ಪಾಯ ಹಾಕುದು ಎಲ್ಲಾ ಮಾಡುದು ಕರೆಕ್ಟ್ ಮಾಡ್ಕೋಬೇಕ್ರಿ ಅವು. ನಾವು ಮೇಸ್ತ್ರಿಗಳಿಗೆ ಮಂಜು ಮೇಸ್ತ್ರಿದೆ ಎಲ್ಲಾ ಕರೆಕ್ಟ್ ಹಿಡಿಬೇಕ್ರೀ ನಾವು. ಶಬೀರ್ ಎಲ್ಲಾ ಗೌನ್ಡ್ರುಗಿ ಎಲ್ಲಾ ಕರೆಕ್ಟ್ ಹಿಡ್ಕೊಬೇಕೇರಿ.
ಹಾ ಹೌದ್ರೀ. ನಿಮ್ಸ್ ಸೈಡ್ ಎಲ್ಲ ಏನ ಹೆಂಗೆ ಇಟಗಂಡ್. ಇಟ್ಟಗಂಡಿಲ್ ಕಟ್ತರ ಏನ ಸಿಮೆಂಟ್ ಇಲ್ ಇದು ಬರ್ತವಲ್ರರಿ ಅ ಅವದ್ರಲ್ ಕಟ್ತರಾ.
ಇಲ್ಲ ಅದು ಅದು ಡಿಪೆಂಡ್ ಆಗಬೇಕು ಈ ಸದ್ ಮಣ್ಣ ಮಣ್ಣಿನ ಕ್ವಾಲಿಟಿ ಒಂದು ನೋಡ್ಬೇಕು. ಆಗ್ಬೇಕ ಅಗತ್ರಿ ನಾವ್ ಇಟ್ಟಂಗಿ ತೊಬೇಕು ಗಟ್ಟು ತೊಬೇಕು ಇಲ್ಲ ಎಸಿಸಿ ಬ್ಲಾಕ್ ತೊಬೇಕು ಸಿ ಬ್ಲಾಕ್ ತೊ ಬೇಕು. ಡಿಪೆಂಡ್ ಆಗತ್ರಿ ಅದ್.
ಹಾ ಅಲ್ಲಾ ನಿಮ್ ಸೈಡ್ ಜಾಸ್ತಿ ಏದ್ರಲ್ ಕಟ್ತಾರಿ ಅಂತ ಕೇಳಿದ್ರಿ.
ನಮ ಚ್ಚ ಹೆಚ್ಚ ಹಡ್ಗ ಯೂಸ್ ಮಾಡ್ತವೆಚ್ಚ ಸಿಗತಾವ್ರೀ. ಮೊದಲ ಒಂದ್ಐದ ಒಂದ್ ಹತ್ತು ವರ್ಷಿಂದ ಅದೇ ನೋಡಿದ್ರೆ ನಾಲ್ಕ ರೂಪಾಯಿ ಒಂದ ಇದ್ದು. ಒಂದ್ ಐದ್ ವರ್ಷ್ದ ಇಂದು ನೋಡಿದ್ರ ಐದ್ ರೂಪಾಯಿಕ್ಂದಿದ್ದು. ಹ್ಮ ಫೇಮಸ್ ಅಂತ್ರ ಇಟ್ಟಂಗಿನೇ ಚೂಸ್ ಮಾಡೋುದು ಬಟ್ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಜನ ಹಿಂಗ ಗಾಡಿ ಸೈಜ್ ನೋಡ್ತಾರೆ ಮಂದಿ ಈಗ ನಾವು ಬರೆ ಚಾರ್ ಇಂಚಿನ ಗೋಡಿ ಕಟ್ಟದ ಇತ್ತ ಅಂದ್ರೆ ಇದು ಯೂಸ್ ಮಾಡ್ತಾರೆ ಇರಿಟರ್ಂಗ್ ಯೂಸ್ ಮಾಡ್ತಾರ ಈ ಅಕಸ್ಮಾತ್ ಏನ್ ಅಂದ್ರೆ ಎಂಟಿಂಚಿನು.
ಹಾ ರೀ.
ಹಿಂಗೇನ್ ಮಾಡೋದ ಕಟ್ಟೋದಿತ್ತ ಅಂದ್ರ ಅವು ರೆಡ್ ಕಂ ಪಲ್ಲ ಬರ್ತಾವಲ್ರರಿ. ಇಟ್ಟಂಗ ಇಟ್ಟ ದೊಡ್ಡ ಗಟ್ಟು ಟೈಪ್ ಹಾ ಅಂತ ಯೂಸ್ ಮಾಡ್ತಾರೆ. ಈಗ ಏನ್ ಗ್ವಾಡಿ ನಿಮ್ದ್ ಹೆಂಗ್ ಸೈಜ್ ಬೇಕತೈತಿ ನಮಗ ಏನೇ ಆದ್ರ ಗಾ ಹಿಂಗ. ಮಳಿ ಪೀಳಿ ಬಂದು ಏನೇ ಆದ್ರರುನು ಏನು ಆಬಾರ್ದಪ್ಪ ಒಟ್ಟಗಿ ಕ್ರ್ಯಾಕೇ ಬೀಳ್ಬಾರ್ದು ಅಂದ್ರೆ ಬರ್ಗ್ಬ ಬಾಡಿ ಕ್ರ್ಯಾಕ್ ಬೀಳ್ಬಾರ್ದು ಹಿಂಗ. ಂದ್ರ ಇದು ಯೂಸ್ ಮಾಡ್ತಾರೆ ಕಲ್ಲು ಯೂಸ್ ಮಾಡ್ತಾರಿ ಎಲ್ಲ ಅದು. ನೀವು್ ಹೆಂಗ ಮಾಡಿದ್ರರು ಪ್ಲಾಸ್ಟರ್ ಅಂತ ಕ್ರ್ಯಾಕ್ ಬೀಳುದೆ ಯಾವ್ದಷ್ಟ
ಹ ಹೆಂಗಿದ್ರು ಮೂವತ್ ನಲ್ವತ್ ವರ್ಷ ಅಷ್ಟ ರೀ ಮನಿಗಳು ಕಟ್ಟಿದ್ಮೇಲೆ ಆಮೇಕಲ್ಲಾ. ಕ್ರ್ಯಾಕ್ ಬಿದ್ದ ಬಿಳ್ತವ್ರಿ ಮೇಲೆ ಮಳೆಗೆಲ್ಲ ತಡ್ಕ ಮಳೆ ಬಿಸ್ಲು ಎಲ್ಲ ಇವಾಗೆಲ್ಲ ಬಿಸ್ಲು ಅಂತ ಜಗ್ಗಿಯಗ ಸ ಜಗ್ಗೆ ಇರ್ಬೇಕಲ್ರರಿ ಬಿಜಾಪುರ ಅಲ್ಲೆಲ್ಲ ಬಸ್ಲು.
ಹ್ಮ್ ಹ್ಮ್ ಹ್ಮ್ ಹ್ಮ್.
ಬಿಜಾಪುರಲ್ಲಿ ಬಿಸಿಲು ಜಾಸ್ತಿ ಇರ್ತಲ್ರಿ.
ಹಾ ಬಿಸಿಲು ಬ ಜಾಸ್ತಿ ಸರಿ. ನೀರ್ ಹೆಂಗ್ ಯೂಸ್ ಮಾಡರಲ್ರಿ ಅದು. ನೀರ್ ಕೊಡ್ಬೇಕ ನೀರ್ ಕರ ಕೊ ಹೊಡಿಬೇಕ್ರೀ ಯಾವ್ಲುೂ ದಿನಕ್ಕೆ ಮೂರ್ಸ ನೀರ್. ಇಟ್ಟಂಗಿಗಳು. ಯ ಮಾಡ ಅದನ್ ಮಾಡ ಅದು ಕೈಗತ್ತ ಅದಕ್ ನೀರ್ ಇದಿರ್ತ್ರಿ. ಸ್ಟ್ ಏನಿಲ್ಲ ಅಂದ್ರ ನ ಮಗ್ ಕಾಯಬೇಕಂದ್ರ ನಮ್ ಬರ್ತಿ ಅಷ್ಟ್ ಐ ನಮ್ದ ಏನ್ ಐತಿ ಕರೆಕ್ಟ್ ನವು ನೋಡ್ಕೊಂಡಿರ್ಬೇಕು ಈಗ ಏನಿಲ್ಲ ಅನ್ ಅಂದರು ಒಂದು ಗ್ರೌಂಡ್ ಫ್ಲೋರ್ದಂಗ ಮನಿ ಕಟ್ಟಬೇಕ ಅಂದ್ರರುನು. ಈಗ ಗ್ರೌಂಡ್ ಫ್ಲೋರದಾಗ ಮನಿ ಕಟ್ಬೇಕು ಒಂದು ಮಿನಿಮ್ ಒಂದ ಟ್ವೀಲ್ ಲಾಕ್ ತರ್ತೀನ ಲಾಕ್ ಬೇಕ. ಸಿಮೆಂಟ್ ಇಂದ ಎಲ್ಲ ಅದು ಸಲಾಬ್ ಬಿಲಾ ಹಾಕಿ. ಈಗ ಅಕಸ್ಮಾತ್ ಮತ್ತ ಈಗ ಎರಡೊಂದ್ ತಾಸ ಕಟ್ಟಬೇಕಂದ್ರೆ ಮತ್ ಸಿ ಒಂದು ಟೆನ್ ಲಾಕ್ ಅಷ್ಟೇ ಬರ್ತೈ ಟೆನ್ ಟು ಟ್ವೀಲ. ತಳ್ಗಿನಷ್ಟ್ ಬರಲ್ರಿ ಮತ್ತ್ ಯಾಕಂದ ತಳಗಿಂದಲ್ಲ ಪಾಯ ಪೀವ ಹ್ಮ್.
ಬೋರ್ವೆಲ್ ಯೂಸ್ ಮಾಡುದ್ರ ಮತ್ತಳಿ ನಮ್ದು ಬೋರ್ವೆಲ್ ಇಲ್ರಿೀ ನಮ್ದು ಅದ ಗೋರ್ಮೆಂಟ್ ನೀರು. ನ ನಳಾ ಬರ್ತಾವಲ್ರರಿ ಟ್ವೆಂಟಿ ಫೋರ್ ಇಂಟು ಸೆವೆನ್ದು. ಹ್ಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಲ್ ಅದು್ ಬರ್ದೈತ್ಲ ಅದೇ ಸೇಮ್ ಐತ್ ನಮ್ದಲ್ಲಿನ. ಅವಾಗ ಕನ್ಸ್ಟ್ರಕ್ಷನ್ ಮಾಡಾಗ ಕನ್ಸ್ಟ್ರಕ್ಷನ್ ಮಾಡೋ ಟೈಮಗ ಆ ಸ್ಯಾಲಲ್ರಿ. ಟ್ಯಾಂಕರ್ ಅಂದ್ರರು ಬೇಕೇ.
ಹಾ. ಹಾ ಟ್ಯಾಂಕರ್ ತರ್ಸ್ಲೇಬೇಕ ಹದ್ರಿ ಹ ನೀರ್ ಜಗ್ಗಿನ ಬೇಕ ಹೌದ್ರಿ.
ಹೌದು ನೀರತ್ರು ಬೇಕೇ ಆತವ್ರ ಸ್ವಂತ ಬೋರ ಇದ್ರೆ ನ ಚಲೋನರಿ ಹಾ. ಆದ್ರ ಕರೆಕ್ಟ್ ನೀರ್ ಎಲ್ಲಿ ಬೀಳ್ತಾವ ಅವ್ರೆಲ್ಲ ಯಾರ್ ಹೇಳೋರ್ ಇರ್ತಾರಲ್ರರಿ ನೀರ್ ಹೇಳೋರು. ಹಂತವರ ಬಲಿ ಹೋಗಿ ಮಾಡಿ. ಕರೆಕ್ಟ್ಂಗ ತೊೊಂಡ್ರ ಗತ್ ಆಗತ್ರಿ ಅಲ್ಲ ಬರಾಬ್ಬರಿ.
ಹ ಅದಕ್ಕೆಲ್ಲಾ ಪಾಯಿಂಟ್ ಮಾಡ್ಸಕಲ್ರಿ ಮುಂ
ಹಾ ಪಾಯಿಂಟ್ ಮಾಡೋದು ಹೊತ್ತಾರಲ್ರಿ ಬೋರ್ವೆಲ್ದು ಹ ಎಸ್ ಅದಕ್ಕೊಂದು ಬೊ ಪರ್ವೆಲ್ ಓಡಸ್ಬೇಕ ಅಂದ್ರನು ಅವ್ರ ಅವ್ರ ಒಂದ ಫೈ್ ಫೈವ್ ಫೈವ್ ತೌಸಂಡ್ ಸಮ್ಥಂಗ್ ತಕೋತರಿ ಹ್ಮ್ ಅವ್ರ ನಿಂತಿಷ್ಟ ಐತ್ರಿ ನೀರ್ ಬಿದ್ದು ಅಂದ್ರ ತೆಷ್ಟು ನೀರ್ ಬೀಳಿಲ್ಲ ಅಂದ್ರೆ ಇಷ್ಟೇ ಅಂತ ಹೇಳಿ ಆ ಇರ್ತತ್ರಿ ಅವ್ರದು
ಹ ಹೌದ್ರೀ ಹೌದ್ರಿ ನಮ್ ಸೈಡ್ ಅದ್ನೇ ಮಾಡ್ತ ರೀ ಪಾಯಿಂಟ್ ಮಾಡ್ಸಕ್ರ ಇಷ್ಟ ಅಂತ ಕೊಡಕ್
ಹಿಂಗ್ ಕೈದಿಂದ ಕೂನ ಹಿಡಿತಾರ ನೀರ ಅವ ಮತ್ ಏನೋ ರಾಡ್ ಅವ್ರು ತೊಗೊಂಡಕಿರ ತಿರುಗ್ತಾರಾ
ಹಾ ನಮ್ಮ ನಮ್ಮ ಅಜ್ಜಿ ಊರಲ್ಲ ಹಂಗೆ ಮಾಡ ಇರ್ರಿ ತೆಂಗಿನಕಾಯಿ ಹಿಡ್ಕೊಂಡ್ ಹಕ್ರರಿ ತೆಂಗಿನ್ಕಾಯಿ ಹಿಂಗ ಹ ಇಡ್ಕಂತರ ಅದ ಫುಲ್ ಎಲ್ಲಿ ಅದು ಫುಲ್ ಅಗಳಾಡಿ ತಳಗೆ ಎಲ್ಲಿ ಬೀಳುತ್ತೆ ಅಲ್ಲೇ ಇದ ಹಾಕ್ ಅ ಸಕ್ಸಸ್ ಕೂಡ ಬಾಳ ಆಗ್ಯವ್ರೀ ಹಂಗೆನು ಇಲ್ಲ ಹಂಗೆ ಆಗ್ತ
ಸರಿ ಹ್ಮ್ ಎಷ್ಟು ಹಳ್ಳಿ ಹೊದಾಗ ಬಾವಿ ಪ್ರೀಮಿ ಮಾಡಿಬೇಕು ಬಾವಿ ಮಾಡ್ಬೇಕಂದ್ರುನು ಅದೇ ಯೂಸ್ ಮಾಡ್ತಾರ ಟೆಕ್ನಿಕ್
ಹ ಹೌದ್ರಿ ಕರೆಕ್ಟ್
ಹ್ಮ್ ಹಂಗ್ರರಿ ಜರಿ ಎಲ್ಲ ಅರಿತತಿ ಅದ್ರ ಮ್ಯಾಲ ಕರೆಕ್ಟ್ ನಾನ್ ಇರದು
ಹಾ ರೀ ಇವಾಗ ಏ ತಂತ್ರಜ್ಞಾನ ಬಂದ್ ಇದಾಗತ್ತ ಕಷ್ಟ ರಿ ಯಲ್ಲಾ ಇವಾಗ ಪಾಯಿಂಟ್ ನೋಡದ್ ಮೆಷಿನ್ ಎಲ್ಲ ಅವಾಗ ಅವಾಗೆಲ್ಲ ಹಾ ಹಾ ಅವಾಗೆಲ್ಲ ಇದು ಮಾಡ್ತಿದ್ರಿ ತೆಂಗಿ ಹಾ ರೀ
ಸೇಂದ್ರೀ ಇದು ತೆಂಗಿನಕಾಯಿ ಮುಂದ
ಅದನ್ನು ಫೇಲ್ ಆಗಕೈತತ್ರಿ ಈಗ ಅದುಂಗ ತೆಂಗಿನನ್ಕಾಯ್ದು ಇನು ಸಕ್ಸಸ್ ಆಕೇತಿ ಇಲ್
ಹಾ ಅದೇ ಅದೇ ಹೇಳಲ್ಲ ಟೆಕ್ನಾಲಜಿ ಫೇಲ್ ಅದು ಸಂದೆ ಹ್ಮ್ ಮತ್ತೆ ಹೆಂಗಾರ ಮತ್ತೆ ಹೆಂಗ ನಿಂಬಲ್ಲಿ ಕನ್ಸ್ಟ್ರಕ್ಷನ್ ಪ್ಲಾಟ್ ಲೇಔಟ್ ಅದು ಎಲ್ಲ ಈಗ ಏನಿಲ್ಲಾಂದ್ರ ಫಸ್ಟ್ ಮನಿ ಕಟ್ಬೇಕತ್ತಂದ್ರ ಎನ್ ಎ ಪ್ಲಾಟ್ ಇರ್ಬೇಕು ನೋಡ್ರಿ ಪಫಸ್ಟ್ ಫಸ್ಟ್ ಆಫ್ ಆಲ್ ದಟ್ ಶುಡ್ ಬಿ ಎನ್ ಎ ಪ್ಲಾಟ್ ಎಲ್ಲ ಅಂದ್ರೆ ಏನೇ ಇರ್ಲಿಲ್ಲ ತಿಳ್ಕೋರಿ ಬಾಳ ಅಂದ್ರೆ ಬಾಳ ಈ ಸುಮ್ಮನೆ ಕರೆಂಟ್ ಬಿಲ್ ಮೊದಲು ಮನೆ ಕಟ್ಟುವಾಗ ಕರೆಂಟ್ ಬಿಲ್ ಹೆಂಗ ಇರ್ತೈತಿ ಗೊತ್ತೇ ಅನ್ರಿ ನಿಮ್ಗ್ ಮೀಟ್ರ ಮೀಟ್ರ ಕೊಡ್ತಾರ
ಮಿಟ್ರ ಕೊಟ್ಟಿರ್ತಾರಲ್ಲಾ ನೀವು ಮಿಟ್ರೆಲಾ ಎಷ್ಟ ಯೂಸ್ ಮಾಡ್ರಿ ಅಷ್ಟೇ ಬರತ್ತಾ ಕಟ್ಬೇಕು ಅಷ್ಟೇ ಅಂದ್ರೆ ಅದರ ಸವೆನ್ ಟು ಟೆನ್ ತೌಸಂಡ್ ಇಷ್ಟ್ ಇರುತ್ ರೀ
ಹಾ ಹೌದ ಏನ್ರೀ
ತಿಂಗಳಿಗೆ ಏಡ್ ತಿಂಗಳಿಗೆ ಏನೋ ಒಂದೇಡ್ ತಿಂಗಳು ಹಿಂಗ್ ಅದ್ರ ಟೈಮಿಂಗ್ ಬೇರೆ ಇರ್ತೈತಿರಿ ಡೇಸ್ ಎಂತಿಷ್ಟು ದಿವ್ ದಿವಸ ಎಷ್ಟು ದಿವಸಗ ಇಷ್ಟ ಅಂತ ಹೇಳಿ ಅದನ್ನು ನಾವು ಯಾವಾಗ ಬಿಡಿಸತೀವಿ ಅದರದ್ದು ಹೇಳ್ ಯಾರ್
ಸೈಡ್ ಗೇಟ್ ಮಾರಲ್ಲ ಏನ್ಲೆ ಜಾಸ್ತಿ
ಹ ಅದು ಏಜೆಂಟ್ ಅವರು ಮಾಡ್ತಾರಲ್ರಿ ಏಜೆಂಟ್ಗಳು ಮಾಡ್ತಾರಲ್ರರಿ ಈಗ ಇಷ್ಟು ಒಂದು ಮನಿ ಕಟ್ಸ ಒಂದ್ ಟ್ವೆಂಟಿ ಲ್ಯಾಖ್ಸ್ಸು ಇದು ಪ್ರಾಫಿಟ್ ಹ್ಮ
ನಮ ಸೈಡ್ ಎಲ್ಲಾ ಹಂಗೆ ಜಾಸ್ತಿ ಮಾಡ್ತಾರೀ ಸೈಡ್ ತಗಾನೋದು ಮನಿ ಕಟ್ಸ ಬಿಡೋದು ಮಾರಿ ಬಿಡೋದ್ರಿ ಏನೆಲ್ಲ ಅಂದ್ರರು ಒಂದೊಂದ್ ಮನೆಗ್ ಏನಲ್ಲ ಅಂದ್ರ ಒಂದ ಫಿಫ್ಟೀನ್ ಟು ಟ್ವೆಂಟಿ ಲ್ಯಾಕ್ಸ್ ಇದು ಮಾಡ್ತಾರ್ ರಿ ಅಂದ್ರೆ ಸ ಮತ್ತೆ ಅದೇ ಫಿಫ್ಟಿ ಲ್ಯಾಕ್ಸ್ ಮತ್ತೆ ಪ್ರ ಇದು ಮಾಡ್ತಾರ್ ರಿ ಹಂ ಸೆಲ್ ಆಗ್ಬೇಕು ಅಂದ್ರೆ ಇಲ್ಲಿ ಒಳ್ಳೆ ನಗರ ನೋಡಿರ್ಬೇಕ್ರೀ
ಹಾ ಕರೆಕ್ಟ್ ಒಂದ ಏರಿಯಾ ಇತ್ತು ಒಂದ್ ಹಿಂಗ ತೋಳಪ್ಲೆ ಇತ ಅಂದ್ರೆ ಎಲ್ಲ ಬಜ
ಏರೇರು
ಸ ಎಲ್ಲ ಆತ ಬಟ್ ಹೊಳೆಕ ಇತ್ತು ಏರಿಯಾ ಚಲೋ ಇರ್ಲಿಲ್ಲ ಕಾಸ್ಟ್ ನೋಡ್ ಮನಿ ಮಗ್ಳಕ್ ಯಾರದೇಳ ಫಾಸ್ಟ್ ಎಲ್ಲರೂ ಅದೇ ಫಸ್ಟ್ ನೋಡೋದು ಯಾರೇ ಇರ್ಲಿ ನೀವು ಕಡ್ಸಕ್ ಹೋದ್ರರು ಫಾಸ್ಟ್ ನೋಡವ್ರೆ ಹ್ಮ್
ಎಲ್ರೂ ಅಷ್ಟೇ ಅ ಫಸ್ಟ್ ನೋಡ ನೋಡತ ಸಿಟಿಯಲ್ಲಿ ಒಂದ ಹಂಗ ಏನ್ ನಡಲ್ರಿ ಹಳ್ಳ್ಯಗಂತ ಫಿಕ್ಸ್ ನಡದ ನಡಿತ ಹ ಸಿಟಿ
ಹ ಬ ಬೇರೆ ಬಿ ಹಳ್ಳಿಗ್ ಹೋಲ್ದ ನಮ್ಮೂರ್ ಹತ್ತಾರ ನೀವ್ ಮತ್ ಏನ್ ದೋಸಿ ಪರಿಚರ ಹಂಗ ಹಂಗಿರಂದ್ರ ಮತ್ ಬೇರೆ ಆಗತ್ರಿ ಸರಿ ಒಂದ್ ಕಾಲ್ ಬರ ರಿಮಗ್ ಹಸ್ತನ್ ಮತ್ ಮತ್ತೇಏನ್ ಇನ್ಫಾರ್ಮೇಶನ್ ಬೇಕಿದ್ರರು ಕಾಲ್ ಮಾಡ್ರಿ ಫ್ರೀತಿ
ಹ ಸರಿ ಓಕೆ
ಗುಡ್ ನೈಟ್